ಮೇಡಮ್ ನಮಸ್ಕಾರ ಆರಾಮಿದ್ದೀರಾ ಮೇಡಮ್
ನಮಸ್ಕಾರ ಮಾ ಹೇಳ್ರಿ
ಆರಾಮಿದಿರಾ ಮೇಡಮ್
ಹಾ ಆರಾಮಿದ್ದೀನ್ ನೀವ್ ಆರಾಮಿದ್ದೀರಾ.
ಹೂ ಆರಾಮಿದ್ದಿವ್ ನೋಡ್ರಿ ಮೇಡಮ್ ಎಲ್ರೂ ಆರಾಮಿದಾರಾ ಮೇಡಮ್ ಮನೇಲಿ
ಹಾ ಆರಾಮಾಗಿದ್ದಾರೆ.
ಇತ್ತೀಚಗಂತೂ ನಮ್ಮ ಏರಿಯಾದಲ್ಲಿ ಕಾಯಿಲೆಗಳು ಜಾಸ್ತಿ ಆಗ್ಬಿಟ್ಟಿದ್ದಾವ್ ನೋಡ್ರಿ ಮೇಡಮ್ ಮಳೆ ಬರೋದ್ರಿಂದ
ಹ್ಮ್ ಮಳೆ ಇರೋದೆ ಕಾಯಿಲೆಗಳನ್ನ ತರೋದಕ್ಕೆ ಅನ್ನದ್ ತರ ಇದೆ
ನೋಡ್ರಿ ಬರಿ ಹೌದು ಮೇಡಮ್ ಹಂಗೆ ಆಗ್ಯದ್ ಅದೇ ನೋಡ್ರಿ ಮಳೆ ಬಂದಿಲ್ಲ ಅಂದ್ರೆ ಇಷ್ಟು ದಿನ ಶೆಕೆ ಶೆಕೆ ಅಂತ ಮಳೆ ಮಳೆ ಅಂತಂದು ಹೊಡ್ಕೊಂತಿದ್ವಿ ಈಗ ಮಳೆ ಬಂದಿರೋದ್ರಿಂದ ಕಾಯಿಲೆಗಳು ಜಾಸ್ತಿ ಆಗ್ಬಿಟ್ಟಿದಾವ್ ನೋಡ್ರಿ ಸೊಳ್ಳೆ ಜಾಸ್ತಿ ಆಗ್ಬಿಟ್ಟಿದಾವ ಡೆಂಗು ಜ್ವರ ಜಾಸ್ತಿ ಆಗ್ಬಿಟ್ಟಿದೆ. ಆ ಕಡೆ ಹೆಂಗಿದೆ ಮೇಡಮ್ ನಿಮ್ ಕಡೆ ಎಲ್ಲ ಮಳೆ
ಸೇಮ್ ಸೇಮ್ ಹಂಗೆ ಹಂಗಗೆ ಇದೆ
ಹಂಗಗೆ ಇದೆನಾ ಮೇಡಮ್ ಹ್ಮ ಹೌದು ಮೇಡಮ್ ಹೌದು ಹ್ಮ ಈ ನೀರ್ ನಿಲ್ಲದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತೆ
ಬಬ ಜಾಸ್ತ ಅದ್ರಿಂದ ಸೊಳೆಗಳು ಉತ್ಪತ್ತಿ ಆಗುತ್ತೆ ಸಳೆಗಳಿಂದ ಮನೆಗಳಿಗೆ ಬರ್ತ್ತೆ ಕಚ್ಚಿದ್ರೆ ಮನುಷ್ಯರಿಗೆಗ್ ಕಚ್ಚಿದ್ರೆ ರೋಗ ಆರೋಗ್ಯ ಕೆಟ್ಟ ಹೋಗುತ್ತೆ ಮಳೆ ಬರೋದ್ರಿಂದ ನಗಡಿ ಕೆಮ್ಮು ಸ್ಟಾರ್ಟ್ ಆಗತ್ತೆ ಮತ್ತೆ ಎ ಸೊಳ್ಳೆಗಳು ಜಾಸ್ತಿ ಆಗೋದ್ರಿಂದ ಫೀವರು ಹೆಡೆಕ್ಕು ಎಲ್ಲಾ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಅದಕ್ಕೆ ನೀರು ಅಲ್ಲಲ್ಲಿ ನಿಲ್ಲಸ್ಬೇಡ್ರಿ ಅಂತ ಹೇಳ್ತಿವಿ ಹ್ಮ ಎಲ್ಲಾ ಒಂದಕ್ಕೊಂದು ಲಿಂಕ್
ಲಿಂಕು ಜ್ವರ ನೆಗಿಡಿ ಕೆಮ್ಮು ಈ ಮಳೆ ಬರೋದ್ರಿಂದ ಅಗ ಕ್ಲೈಮೇಟ್ ಚೇಂಜ್ ಆಗುತ್ತೆೆ ಫಸ್ಟ್ ನೆಗಡಿ ಸ್ಟಾರ್ಟ್ ಆಗುತ್ತೆ ನೆಗಡೆಯಿಂದ ಫೀವರ್ ಸ್ಟಾರ್ಟ್ ಆಗುತ್ತೆ ತ್ತ ಫೀವರ್ ಇಂದ ಅದು ಅದೇ ಯಾವ್ ಫೀವರು ಅಂತಂದು ಅದು ಕನ್ಫರ್ಮ್ ಆಗುತ್ತೆ
ಹ್ಮ್
ಅ
ವೈರಲ್ ಫೀವರ್ ಜಾಸ್ತಿ ಬರುತ್ತೆ ಮಳೆ ಬಂದಾಗೆಲ್ಲಾ ಯಾಕಂದ್ರೆ ನೀರು ಈಗ ಕಲ್ಲುಸಿತ ನೀರ್ ಇರ್ತಾವ ಅವಾಗ ನಾ್ ನಳೆತಾನೆ ಇರ್ತವೆ ಧಯವ ಬೇತಿ ವೈರಲ್ ಫೀವರ್ ಜಾಸ್ತಿ ಆಗ್ತಾವ ಹ್ಮ
ಹೌದು ಮೇಡಮ್ ವಾಂತಿ ಬೇದಿ ಕೂಡ ಜಾಸ್ತಿ ಆಗ್ಬಿಟ್ಟೈತೆ ಇತ್ತೀಚಿಗೆ ಈ ಕಡೆ ನಮ್ಮ ಏರಿಯಾದಲ್ಲಿ ಒಂದು ಇವು ಎರಡು ಮೂರು ಜನಕ್ಕೆ ವಾಂತಿ ಬೇದಿಗಳು ಸ್ಟಾರ್ಟ್ ಆಗ್ಬಿಟ್ಟಿದಾವ ಹೊಟ್ಟೆ ನೋವು ವಾಂತಿ ಬೇದೆ ಜಾಸ್ತಿ ಆಗ್ಬಿಟ್ಟ ಕಟ್ಟಿದಾವ
ಹ್ಮ್ ಇಲ್ಲ ಆಗತ್ತೆ ಹೌದು ಇಲ್ಲ ಈಗ ನೀರು ಕಲಷಿತ ನೀರ್ ಕುಡ ಅದ್ರಂದ ಒಂದ ಅತ್ಯ ಬೇದಿ ಬರುತ್ತೆ ಫೀವರ್ ಬರುತ್ತೆ
ಅದು ಡೆಂಗು ಫೀವರ್ಗೆ ಏನಾದ್ರೂ ಟ್ರೀಟ್ಮೆಂಟ್ ಇದೆನಾ ಮೇಡಮ್ ಅದಕ್ಕೆ ಡೆಂಗೂಗೆ ಟ್ರೀಟ್ಮೆಂಟ್ ಇದೆನಾ ಮೇಡಮ್ ಏನಾದರು
ಇದೇ ಟ್ರೀಟ್ಮೆಂಟ್ ಇದೆ
ಹಾ
ಡೆಂಗೂಗೆ ಟ್ರೀಟ್ಮೆಂಟ್ ಇದೆ ಔಷಧಿ ಬಂದಿದೆ ಅಂತ ನಾವು ನ್ಯೂಸ್ ಕೇಳ್ತಾ ಇದ್ದೀವಿ ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಹೇಳ್
ಹಾ ಮೇಡಮ್ ಅದೇ ಹಾಸ್ಪಿಟಲ್ಗೆ ಕಾಲಿಡಕ್ಕೆ ಭಯ ಆಗುತ್ತೆ.
ಎಲ್ಲಾ ಕಡೆ ಫುಲ್
ಅಲ್ಲ ನಾವು ಏನು ಜಸ್ಟ್ ಅಲ್ಲ ಹಂಗಂತಂದಲ್ಲ ಮೇಡಮ್ ನೆಗಡಿ ಕೆಮ್ಮು ಜ್ವರ ಅಂತ ಹೋಗಿರ್ ತಿವಿ ಅಲ್ಲಿ ನೋಡ್ರೆ ಎಷ್ಟು ತರದ ಕಾಯಿಲೆಗಳು ಬಂದಿರ್ತಾವ ಮೇಡಮ್ ಅವ್ರರು ನೋಡಿನೇ ಅರ್ಧ ಜೀವ ಜ ಜೆಲ್ಲಂದ್ ಬಿಡತ್ತೆ ಅದಕ್ಕಿಂತ ಇದು ನೆಗಡಿ ಕೆಮ್ಮು ಎಷ್ಟೋ ಬೆಟ್ಟ ರ ಎಷ್ಟ್ ಎಷ್ಟೊಂದು ಕಾಯಿಲೆಗಳ ಇದಾವಲ್ಲ ಮೇಡಮ್ ದಿನಾ ಹಂಗೆ ಇರ್ತಾರಲ್ಲ ಮೇಡಮ್ ಆಸ್ಪತ್ರರೆೆಯಲ್ಲಿ ಜನ
ಏನಾ ಒಂದ ಕಾಯಿಲೆ ರೋಗ ಸರಿಯಾಗಿ ಊಟ ಮಾಡಲ್ಲ ಏನಿಲ್ಲ ನಿದ್ದೆ ಆಗ್ಬೇಕು ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ಚೆನ್ನಾಗಿ ಊಟ ಮಾಡ್ಬೇಕು ಇದೆಲ್ಲಾ ಬಿಡ್ತಾರೆ. ಸ್ಟ್ರೆಸ್ ಊಟ ಬಿಡ್ತಾರೆ ಬರೇ ನೀರ್ ದು ಅದ್ರ ಮೇಲೆ ಸರಿ ಆಗ್ತಾರೆ
ಹಾ ಮೇಡಮ್ ಅದು ಒಂದು ಬರ ಬೇಕರಿ ಐಟಮ್ಸ್ ಜಂಕ್ ಫುಡ್ ತಿನ್ನೋದು ಜಾಸ್ತಿ
ಜಂಕ್ ಫುಡ್ ಇವಾಗಿಂದು ಜನ ಅಂತ ಅಲ್ಲಾ ಹುಡುಗ ರಿಂದ ಇಡ್ಕೊಂಡು ದೊಡ್ಡವರು ಕೂಡ ಎಲ್ಲರೂ ಜಂಕ್ ಫುಡ್ಗೆ ಅಡಿಕ್ಟ್ ಆಗ್ತಾ ಇದಾರೆ ಅದು ಇದು ಶುಗರು ಬಿ ಪಿ ಹ ಫ್ಯಾಟಿ ಲಿವರ್ ಎಲ್ಲಾ ಇದು ಜಾಸ್ತಿ ಆಗ್ತ ಆಗ್ತಾ ಇದೆ ಹ್ಮ್
ಶುಗರ್ ಬಿ ಪಿ ಒಂದ ಇದ್ ಬಿಟ್ರೆ ಎಲ್ಲ ಕಾಯಲೆ ಇದಂಗೆ ಲೈಫ್ ಫ್ಲಾಂಗ್ ಅಲ್ಲ ಮೇಡಮ್ ಅದು ಹಾಂ
ಅಲ್ಲ ಫ್ರೀ ಅವು ಎಲ್ಲಾ ಅಷ್ಟ ಶುಗರ್ ಬಿ ಪಿ ಇದೆ ಅಂದ್ರೆ ಎಲ್ಲಾ ಕಾಯಿಲೆಗಳು ಫ್ರೀಯಗ ಬರ್ತಾವ ಹಾ ಹಂಗೆ ಅದು
ಮವ್ ಶುಗರ್ ಬಿಪಿ ಇದ್ರೆ
ಎಲ್ಲಾ ಲೈಫ್ ಲಾಂಗ್ ಟ್ರೀಟ್ ಟ್ರೀಟ್ಮೆಂಟ್ ಎಲ್ಲ ಲೈಫ್ ಲಾಂಗ್ ಆ
ಹೌದೌದು ಮೇಡಮ್ ಕಡಿಮೆ ಅನ್ನದೇ ಇರೋದಿಲ್ಲ ಹಂಗೆ ಮೊನ್ನೇ
ಇಮ್ಯುನಿಟಿ ಕಡಿಮೆ ಆಗುತ್ತೆ ಈ ತರ ಜಂಕ್ ಫುಡ್ ತಿನ್ನೋದ್ರಿಂದ ಇಮ್ಯುನಟಿ ಕಡಿಮೆ ಆಗುತ್ತೆ ಇಮ್ಯುನಿಟಿ ಕಡಿಮೆ ಆಗೋದ್ರಿಂದ ಆಟೋಮೆಟಿಕ್ ಬಿಪಿ ಶುಗರ್ ಯಾಕಂದ್ರೆ ನಾವ್ ಮೆಂಟಲ್ ಸ್ಟ್ರೆಸ್ ಇರೋದ್ರಿಂದ ಬಿಪಿ ಬರುತ್ತೆ ಈ ಜಂಕ್ ತಿಂದ್ರೆ ಇನ್ನೊಂದ ಆ ಇನ್ನೊಂದ ಜಾಸ್ತಿ ಆಗುತ್ತೆ ಸೊ ಬಿ ಪಿ ಬರುತ್ತೆ ಚಾನ್ಸಸ್ ಶುಗರ್ ಬರೋ ಚಾನ್ಸಸ್ ಹಾರ್ಟ್ ರಿಲೇಟೆಡ್ ಸ್ಟೆಮಕ್ ರಿಲೇಟೆಡ್ ಎಲ್ಲಾನೂ ಆರೋಗ್ಯ ತೂಕತ್ ಕೆಟ್ಟೋಗ್ಬಿಡುತ್ತೆ ಇಮ್ಯುನಿಟಿ ಅನ್ನೋದೇ ಕೆಟ್ಟೋಗ್ಬಿಡುತ್ತೆ ಹ್ಮ್ ಅವಾಗ ಬಿ ಪಿ ಶುಗರ್ ಅಲ್ದೆ ಸ್ಕಿನ್ ಹ ಹದು ಹಾ ಅಲರ್ಜಿ ಆಗೋ ಚಾನ್ಸಸ್
ಅದೇ ತುರ್ಕಿ ಬರದು ಅದು ಕಲರ್ ಕಲರು ಅವು ಇವು ಹೋಗಬಿಟ್ಟಿರ್ತಾರಲ್ಲ ಹಾಕ್ಬಿಟ್ಟಿರ್ತಾರಲ್ಲ ಮೇಡಮ್
ಅದು ಫುಡ್ ಕಲರ್ಸ್ ಅಂತೇಳಿ ಹಾಕ್ತಾರೆ ಹಾ
ಕೆಲವೊಂದ ಇದ್ರಲ್ಲಿ ಟೇಸ್ಟಿ ಸಾ ಹಾಕಿರ್ ತಾರೆ ಹ್ಮ್ ಅದ ಅಲ್ಲದೆ ಪಾನಿಪೂರಿ ಕಚೋರಿ ಈ ಕ್ಲೈಮೇಟ್ಗೆಲ್ಲ ಅಂತವಕೆಲ್ಲ ಮೇಡಮ್ ಅಡಿಟ್ ಆಗದು ಹ್ಮ
ಆ ಯಾವಗೋ ಒಂದ್ಸಲ ತಿಂದ್ರೆ ಆಗಲ್ಲ ಬಟ್ ದಿನ ಸಾಯಂಕಾಲ ಆದ್ರೆ ಸಾಕು ನಾವು ಜಂಕ್ಫುಡ್ಸ್ ನಾ ತಿನ್ ತಿಂತೀವ್ ಅಂದ್ರೆ ಡೆಫಿನೆಟ್ ಆಗಿ ರೋಗ ಬರೋ ಚಾನ್ಸಸ್ ಸಿಕ್ತವೇ ಅದೇ ಊ ಊಟ ಮಾಡ್ಬೇಕದಿ ಎಲ್ದಿ ಊಟ ಮಾಡ್ಬೇಕು ಆರೋಗ್ಯಡೆ ಗಮನ ಕೊಡಬೇಕು ಅಂತೀವಿ ಎಳನಿ ಕುಡೀರಿ ಅಂತೀವಿ ಆ ಹಾಲು ಹುಡೀರಿ ಅಂತ ಇವೆ ಇದೆಲ್ಲ ಬಿಡ್ತಾರೆ ಬರ ಟೀ ಕುಡ್ದ ಕಾಫಿ ಕುಡ್ದ
ಆದ್ರೂ ಕ ಅಲ್ಲ ಸಣ್ಣ ಹುಡುಗರೆಲ್ಲ ದೊ ದೊಡ್ಡವರೇ ಕೇಳಲ್ಲಲ್ಲ ಮೇಡಮ್ ಹ್ಮ್ ಹ್ಮ್
ಹ್ಮ್ ಅದೇ ದೊಡ್ಡರು ಅಷ್ಟೇ
ಚಿಕ್ಕ ಮಕ್ಳಗಿಂತ ಫಸ್ಟ್ ದೊಡ್ಡವರೇ ಅಡಿಟ್ ಆಗ್ಬಿಟ್ಟಿರ್ತಾರಲ್ಲ ಮೇಡಮ್ ಆತರ ಫುಡ್ಗಳಿಗೆ ದಿನ ಸಾಯಂಕಾಲ ಆದ್ರೆ ಗೋಬೀ ಬೇಕ್ ಚೂರಿ ಬೇಕು ಪಾನಿಪುರಿ ಬೇಕು ಅಂತ ಅದ್ರಿಂದ ಬರೋ ಕ್ಯಾನ್ಸ ಲ್ಸರು ಜ್ವರ ಹೊಟ್ಟೆ ನೋವು ವಾಂತಿ ಬೇದಿ ಅದ್ ಯಾವುದುನು ಲೆಖಕ್ಕೆ ಇರೋದಿಲ್ಲ ಅವರಿಗೆ
ಇರಲ್ಲ ಹುಹು ಯಾಕಂದ್ರೆ ಅದು ಅದು ಬಾಯಿ ಚಟ ಅದು ಅದೊಂತರ ಏ ನ್ಂತೀರಿ ನೀವು ಬರೀ ಬಾಯಿಗೋಸ್ಕರ ತಿಂದಂಗೆ ನಮ್ ಹೊಟ್ಟೆಗೆ ಎಲ್ದಿಗೆ ಅದು ಅಲ್ವೇ ಅಲ್ಲ ಅದು ಹು ಹು
ಹೌದೌದು ಮೇಡಮ್ ಆದ್ರೆ ಅವರು ಯಾವಾಗ ಫೀಲ್ ಆಗ್ತ
ತರ ತಿಂದಾಂಗ ಅಗತ
ಹೌದು ಅದು ತಿನ್ಬಾರ್ದು ಅಂತ ಯಾವಾಗ ಡಿಸೈಡ್ ಆಗ್ತಾರೆ ಹ ಅ ಆದಾಗ ಮಾತ್ರ
ಅದು ತಮ್ಗೆ ಅನುಭವ ಆದಾ ಯಾವದಾದ್ರು ಕಾಯಿಲೆಗೆ ಹಾ ಹೌದು ಹ್ಮ್
ಹ ಜೀವನದಲ್ಲಿನೆ ನಮಗೆ ಅದು ಬೇಡಪ್ಪಾ ಅನ್ನೋ ನಿರ್ಧಾರಕ್ ಬಂದ್ಬಿಡ್ತಾರೆ ಅವಾಗ
ಹ್ಮ್ ಅವಾಗ್ ಬರ್ತಾರೆ
ಅವಾಗ ಬರ್ತಾರೆ ಸ್ಟಾರ್ಟಿಂಗಲ್ಲೇ ಹೇಳಿದರೆ ತಿನ್ನಬೇಡ್ರಿ ಮಾಡಬೇಡ್ರಿ ಅಂತಂದ್ರೆ ಹೇಳಿದ್ರೆ ಕ ಕೇಳಲ್ಲ ಯಾರನ್ನು
ಹ್ಮ್ ಹ್ಮ್
ಅದೇ ಮೇಡಮ್ ಇತ್ತೀಚಿಗೆ ನಮ್ಮ ಏರಿಯಾದಲ್ಲಿ ಕ್ಯಾನ್ಸರ್ನು ಜಾಸ್ತಿ ಆಗಿಬಿಟ್ಟಿತೆ ನೋಡ್ರಿ ಮೇಡಮ್ ಒಂದ್ ಮೂರ್ನಾಲ್ಕು ಜನಕ್ಕೆ ಕ್ಯಾನ್ಸರ್ ಅಂತ ಬಂದ್ಬಿಟ್ಟತೆ ಹೆಣ್ಮಕ್ಳಿಗೂ ಗಂಡ ಮಕ್ಳಿಗೂ ಅವರು ಒಂದು ಸ್ವಲ್ಪ ದಿನ ಗೊತ್ತೇ ಆಗಲಿಲ್ಲ ಕ್ಯಾಜುವಲ್ ಆಗೇ ಇ ದ್ರು ಹ ಹ್ಮ ಗಂಡ ಮಕ್ಳಿಗೆ ಇಬ್ ರಿಗೆ ಬಾಯ್ ಕ್ಯಾನ್ಸರ್ ಅಂತ ಬಂದಿದೆ ಹೆಣ್ಮಕ್ಳಿಗೆ ಒಬ್ಬರಿಗೆ
ಅವು ಚಟ್ಟಕ್ಕೆ ಅದು ಬಾಯಿದ ಅಂತಂದ್ರೆ ಹಾ ಹ
ಅದೇ ಅಯ್ಯೋ ಒಬ್ರಿಗೆ ಸ್ಥಾನಕ್ಕೆ ಕ್ಯಾನ್ಸರ್ ಅಂತ ಬಂದಿದೆ ಹಾಂ ಅಲ್ಲ ಇಷ್ಟು ಚಿಕ್ಕ ಇದ್ರಲ್ಲಿವು ಹಳ್ಳಿಯಲ್ಲಿ ಲ್ಲಿನೆ ಇಷ್ಟು ಬಂದಿದೆ ಅಂತಂದ್ರೆ ಇನ್ನ ಊರಲ್ಲಿ ದೊಡ್ಡ ಊರಲ್ಲೆಲ್ಲ ಎಷ್ಟಿರ್ಬೋದು ಇನ್ನು ಅಂತ ಕಾಯಿಲೆ
ಉ ನಿಮ ಜಾಸ್ತಿನೇ ಇ ಇರುತ್ತೆ ಏನಾಗ್ತ ಹೇಳ್ಕೊಂತಲ್ಲ ಏನ ಈಗ ತಿಂತಾರೆ ಗಂಡ್ಮಕ್ಳಿಗೆ ಅಂದ್ರೆ ಏನಾಗಗ್ಬಿಟ್ಟತೆ ಅಂದ್ರೆ ಅದೇನೋ ತಿಂತ ಇತಾರೆ ಪಾನ್ ಎಲ್ಲ ಅದೇನೋ ಗುಟ್ಕಾ ಅವೆಲ್ಲ ತಿನ್ನೋದ್ರಿಂದ ಬಾಯ್ ಕ್ಯಾನ್ಸರ್ ಬರುತ್ತೆ ಅಂತ ಎಷ್ಟೇ ನಾವು ಅಡ್ವರ್ಟೈಸ್ ಅಲ್ಲಿ ಆಗಿರ್ಬ ಬಹುದ್ ಎಷ್ಟೇ ಕೊಡ್ತಾರೆ ಇದು ಮಾರದ್ ನಿಲ್ ಚಲೋ ಇವರ ತಿನ್ನೋದ ನಿಲ್ಲಸಲ್ಲಾ
ತಿನ್ನಿಲ್ಲ ಅದೊಸಲ ಹೇಳಿದ್ರೆ ಲೆಕ್ಕಕ್ಕಿಲ್ಲ ಹೇಳೋದನ್ನು ಕೇಳಲ್ಲ ಲಾಸ್ಟಿಗೆ ಬೆಡ್ ಸ್ಟೇಜ್ಗೆ ಬಂದ್ಮೇಲೆ ಅವರಿಗೆ ಹೌದೌದು ಮೇಡ್ ಅ ಅಲ್ಲ ಮೇಡ್ ಚಟಗಳನ್ನು ತಪ್ಸೋಕೆ ಡಿ ಮೆಂಟ್ ಏನಾದರೂ ಇದು ತೊಗೊಂಡಯ್ತಾ ಇಲ್ಲ ಮೇಡಮ್ ಏನಾದರೂ
ತಗೊಂಡಿದೆ ಕೌನ್ಸಲಿಂಗ್ ಕೊಡ್ತಾರೆ ಡಿ ಅಡಿಕ್ಷನ್ ಸೆಂಟರ್ ಡಿ ಅಡಿಕ್ಷನ್ ಸೆಂಟರ್ ಅಂತ ದೆ ಅದಕ್ಕಾಗಿ ಅವ್ರಿಗೆ ಕರ್ಸಿದ್ರೆ ಅವ್ರನ್ನ ಕರ್ ಕಕೊಂಡ್ ಬಂದ್ರೆ ಡಿ ಅಡಿಕ್ಷನ್ ಸೆಂಟರ್ಗೆ ಅಲ್ಲೆಲ್ಲಾ ಕೌನ್ಸ್ಲಿಂಗ್ ಮಾಡ್ತಾರೆ ಮಾಡ್ತಾರೆ ಮಾಡಿ ಹೇಳ್ತಾರೆ ಅವ್ರಿಗೆಲ್ಲಾ ಈ ತರ ಇರ್ಬೇಕು ಈ ತರ ಊಟ ಮಾಡಬೇಕು ಈತರ ನಿಮ್ ತಿನ್ಬೇಕು ಅದ ಯಾಕಂದ ಚಟಕ್ ಬಿದ್ಬಿಟ್ಟಿರ್ತಾರ ಅದ್ ತಿಂದಿಲ್ಲ ಅಂದ ಒಂಂತರ ಆಗ್ತಿರುತ್ತೆ ಅವ್ರಿಗೆ ಅದು ಸಪ್ಲಿಮೆಂಟ್ರಿ ತರ ಅವ್ರಿಗೆ ಏನಾದ್ರು ಒಳ್ಳೇದು ತಿನ್ನೋಕೆ ಕೊಟ್ಟಿರ್ತಾರೆ ಅದ ತಿನ್ಬೇಕೇು ಅನ್ಸಿದಾಗೆಲ್ಲ ಅವ್ರು
ಇದು ಚೀಪಕ್ಕ ಏನಾದ್ರು ಕೊ ಆ ತರ್ದಲ್ಲ ಫೆಸಿಲಿಟಿ ಇದೆ ಅಂತ ಕೇಳಿದೀನಿ ಕೇಳಲ್ಲ ಕೇಳೋರು ಕೇಳ್ತಾರೆ ಅಂದ್ರೆ ಒಳ್ಳೆ ಎಜುಕೇಟೆಡ್ ಇದ್ರೆ ಹೌದಪ್ಪಾ ನಾನ ಇದ್ರಿಂದ ಹೊರಗೆ ಬರ್ಬೇಕು ಅನ್ನೋರ್ರೆ ಡೆಫಿನೆಟ್ ಆಗ ಕೇಳ್ತಾರೆ ಇಲ್ಲಪ್ಪಾ ನ ನನ್ಗೆ ಇದೇ ಮೇನ್ ನನ್ಗೆ ಇದೇ ಬೇಕು ಹೌದು ಹ್ಮ್ ಆಗ್ತನೆ ಹಂಡ್ರೆಡ್ ಅಲ್ಲಿ ಒಂದಿಬ್ರು ಆದ್ರೂ
ಅಷ್ಟೆ ಅವ್ರ ಜೀವನನ ಅವ್ರ ಕೈಯ್ಯಾರ ಕೆಡಿಸ್ಕೊತಾರೆ ಜನಗಳು ಕೇಳಾರ್ದ
ಹೌದು ಮತ್ತೆ ಈಗ ಟಿ ಬಿ ಕೂಡಾ ಹಂಗೆ ಅದಕ್ ಟ್ರೀಟ್ ಪಟ್ಟದೆ ಅಂದ್ರು ಕೂಡ ಫಸ್ಟ್ ಆಫ್ ಆಲ್ ಅವರು ತುತ್ತಾಗದೆ ಇವೆಲ್ಲಾ ಮಾಡ ೋದ್ರಿಂದ ಕುಡಿಯೋದು ತಿನ್ನೋದು ಮಾಡೋದ್ರಿಂದಾನೇ ತುತ್ತಾಗ್ತಾ ಇದಾರೆ ಅದರಿಂದ ಅವ್ರ ಮನೆಯವ್ರು ಸಫರ್ ಆಗ್ತಾ ಇದಾರೆ ಬೇರೆಯವರು ಸಫರ್ ಆಗ್ತಾ ಅನ್ನೋ್ ಲೆಕ್ಕ ಇರಲ್ಲ ಅವ್ರ ನಾವುಟ್ಟ ಇದನ್ ತಿನ್ಬೇಕು ತಿಿಂದ ರೋಗ ಬಂದ್ಮೇಲೆ ಇಲ್ಲ ಅವ್ರಿಗೆ ಅವಾಗ ಅನ್ನಸ್ತವೆ ಅಯ್ಯೋ ಹೌದಲ್ಲಾ
ಹೌ ಹಂಗ ಇನ್ನ ಕೆಲವೊಬ್ರು ಜನ ನಾನ ನನೇ ಇರ್ತೀನ ಎಂಜಾಯ್ ಮಾಡಿ ಸಾಯ್
ಎ ಹಾ ಹೌದು ಹೌದು ಅದು ಜಾಸ್ತಿ ಆಗ್ಬಿಟ್ಟಿದೆ
ಆ ಎಂಜಾಯ್ ಏನು ಅನ್ನೋದ್ ಅವ್ರಗೂ ಹ ಸ್ನ್ ಸತ್ರ ಸಾಯ್ಲಿ ಒಂದೇ ದಿನಕ್ಕೆ ಸಾಯ್ಲಿ ನಾನನ್ ಮಜಾ ಮಾಡಿ ಸಾಯ್ತೀನಿ ಅನ್ನೋರು ಜಾಸ್ತಿ ಗಿದ್ದಾರೆ ಅವ್ರಿಗೆ ಅದ ಆ ಮಾತು ಯಾವಾಗ ಅರಿವಾಗುತ್ ತ್ತೆ ಲಾಸ್ಟಿಗೆ ಅವರಿಗೆ ನೋವು ತಿಂದಾಗೆ ಒಂದು ಕಾಯಿಲೆ ಬಂದಾಗ ಅವಾಗ್ ಅವ್ರಿಗ್ ಜ್ಞಾನೋದಯ ಆಗದು ಅವಗ್ ಕಾಲ ಕಾಲ ಸಿಗಲ್ಲ ಬದುಕ್ತೀನಂದ್ರೂನು
ಸಿಗಲ್ಲ ಟೈಮೇ ಇರಲ್ಲಲ್ಲ ಅವ್ರ ಹತ್ರ
ಹೌದೌದು ಮೇಡಂ ಅವ್ ಓಕೆ ಮೇಡಂ ಭಾಳ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ಯೂ ಮೇಡಂ
ಓಕೆ ಥಾಂಕ್ಯು